ಒಂಟ್ರಪ್ಪಾ
ಹಾ
ಆ
ಯಂಗ್
ಹ್ಮ್ ಹ್ಮ್
ಗೆದ್ರ ಗೆದ್ದ್ ಬರ್ತೀವಿ ಸೋತ್ರ ಎರಡ್ ದಿನ ಗೆದ
ಹಾ
ಗೆದ್ರ ಗೆದ್ದು ಬರೋದ ಸೋತವನ್ರು ಮನೆಗ್ ಎರಡ ಗೆದಲ್ಲ ಅದ ಸೋತ್ ಬರೋದು
ಏನಪ್ಪ ಪುಟ್ಟುವ ಹೇಳಪ್ಪ ಹ
ಏ ಇಲ್ಲಿ ಚಂದ್ರಮಾವ ಬರ್ತಾಂನಲೇ ಅದ್ರ ಊಟ ಮಾಡ
ಹ್ಮ್ ಹ್ಮ್ ಹ್ಮ್
ಹೋಸರ್ನ ಹೆಗಲ್ಗೆ ಹಾಕೊಂಡ ಬಂದಿಲ್ಲ ಅವನ ಎಲ್ಲಿ ಕರ್ಕೊಂಡ್ ಹೋಗ್ಬ
ಚಂದ್ರನ್ ಬೇಕಿತ್ತು ಅದ ಬ್ಯಾನ್
ಇನ್ನ ಕಾಲತ್ಕೊಂಡೆನ
ಯಾರ ಉನ್ರ
ಇಗ ಬರಬ
ಹ ತಿನ್ನದಾನ
ಏನ್ಲೆಯ
ಹ್ಮ
ಏ ಏ ಹಾರ್ನ್ ನೋಡಿಲೇ ಅವ ಕುಡುಕ
ಹ್ಮ್
ಈಫೋನ್ ಮಾತಾಡ
ಇತ
ಎ ಮಾಡಡ ತ ಆಡಮೆ ಮಾಡಡಾಯ ತ ಪಸರಿ ಕೆ
ಆ
ಹಾಲೇ ಹಕ್ಕುಮೆ ಕಣ
ಏ ಹೇಳ
ಅಡುವೆ ಮಾಡ ಹಸೂರಿಗೆ
ಮ ರೂಮ್ ಮ ಮ ಮನೆ ಮಂದಿ ನಮ್ಮ ಮನೆಗೆ
ಹಳ ಸ ಪರಿಕ್ಷಾ ಭರಲ ಹಾ ಮನ ವದ
್ಮ ನಾ ನಾ ಬಂದ ನಾ ಮ ಬಂದಿಿ ಮನೆಗೆ ನ ಮನೆಗೆ
ಹುಡ್ಡಲ ಈ ಚಲೋ ಾಟಗಾರ ಕೂಡ ಚಲೋನ ಏನ ಏನ ಯಡು ಉಳಿತಾವ ನೀನ್ಗ ಒಂದಸ್ ನೀ ನ ಒಂದು ಯಾರ ಕಾಚು ಐದು ಮುಡ ಎಡು ರೂಪಾಯಸ್ ಮು ಎರಡು ರೂಪಾಯ ಬಂದಿರ್ ಈಗ ಇಲ್ಲ ಆ ಸರಿಟ್ಟೆ ಹೌದಾ ರೋಲಾ ಲಾಲಾ ಹ ಹ ಬತರಿ ಅ ಈಗ ಯರಡ್ ನಿಮಿಷ ಆದ ಹೋಗಬಮ್ಮ ಸ್ಕೂಳ ಸಾಯ ಮಗತ್ತ ಹುಡಿಗಾರ ಕೂಡ ಮಾತಾಡಂತ ಟೈಮ್ ಗೊತ್ತಾಗಲ್ಲ ಕಡ ಇಂತದ ಮಾತಾಡೋ ಟೈಮ್ ಯಾವಾಗ ಓತ್ತು ಯಾವಾಗ ಓತ್ತು ಅನ್ನಂಗ ಆಗಿರ್ತದ
ಅಲೋ
ಹ
ಹ ಮಾರ ಬದಮ್ಮ ಯಾರ ಯ ಮ
ಬ ಹಲೋ ಹಲೋ ಅ ಬಂದಂತ ಹ್ಮ ಹ್ಮ ಹ್ಮ ಹ್ಮ್ ಹ ಸ ಹ ಹ್ಮ
ಹೌ ಆಯ್ತ ದ
ಹ್ಮ ಸ ಹಲೋ ಹಲೋ ಹಲೋ ಹಲೋ ಅದ ಯಾರ ಅವರು
ಬಾಲ್ವಗಡೆ ಯ್ರಲ್ಲ ನೋಡಿ ಚಾಮಖಡಿ ಕರೆ ಕಯ ಒ ಕಂ ಕ ಹ ಜ ಹಾ ಹೇಳ್ಲಕ್ಕೊಮ್ಮೆ
ಆ
ಏಳು
ಕಳೆ ಹವಕ ಮಂತ್ರಕ ಕೋಳೆ
ಕೊಡ್ಲ ಕೊಡ್ಲಬ ಸುಡಿಕ ಕೊಡ್ಲ
ಅ ಬೈ ಬೈ
ಹಾ ಬೇಜ್ ಬೇದ ಶಂಟ ಆತಾನ
ಅ
ಪಾ ಹಣಮೆ ಹಯ್ದಲ್ ನೀ ಮುಡ ಬಿ
ಹಬ ಏನಂದ್ರೆ ಏನ್ ಮತ್ತೆ ನ ಪೋಗು
ಏ ಹಓದಿದ್ನಲ್ಲಿ ಕೇಳ ಅವ ಹ ಒಳ್ಳೆಂತಂದ ಬಿ ಹಾ ಒಂಚೆ ಹಾಕ್ಬಡ ಇಂದ ಇ ನ ಅಲ್ಲ ಯ ಬ ನಂಬರ್ ಐಲ್ಲಮ್ಮ ಯಾಕ
ಹ್ಮ ಇ್ಯಕ ಹೋಗಿಯಾ ಏನಯ್ಯ ದೊಡ್ಡ ಮನುಷ್ಯ
ಅವೋ
ಚೆ ನಾಳೆ ಬೆಳಿಗ್ ನನ್ ಕೆರಿ ಎರಿ ಬೆಳ್ಸ
ಚುಂಡೆನದು
ಓಹೋ ಕಏನಯ ಒ ಕೋತಾರೆ ನೋತಿದ್ಯಾ ನಾನ್ ಹೇಳೋದ ಅರ್ಥ ಆ ಅದನ್ ಅರ್ಥ ಆಯ್ ಅದ ಏ ಬಡತ್ತಾವ್ರ ಏನು ಅಂತ ಕೆಳ ಮಾ
ಮಾಡಡದಾರ
ನೋಡು ಮಾನ ಮರ್ಯಾದೆಗೆ ಅಂಜಿ ಬದ್ಕೊಂಡ ನಾವು ನಿಮ್ ಹಾಗೆ ಮೂರ್ನ ಬಿ
ಹ
ಇನ್ ಮೇನ್ ಹೀಗೆಲ್ಲಾ ಕದ್ದು ಮುಚ್ಚಿ ಬರದ್ ಬಿಟ್ಬಿಟ್ಟು ನಿನಗ ಅಷ್ಟು ಪ್ರೀತಿ ಇದ್ರೆ ಬೆಳಗ್ನ ಹೋಗ್ತ ರಾಜ ಹ ಹದ ಹೊತ್ತಲ್ಲದದು ಹೊತ್ನಲ್ಲಿ ವಯಸ್ಸು ಬದ ಹುಡುಗಿ ಮನೆ ಮುಂದೆ ಒಣೆ ದೆಬ್ಮ್ಮತ್ತರ ಸುಡ್ದಾರೋಕೆ ನಾಚಕೆ
ಚೆನ್ನಾಗದೆ ಚೆನ್ನಾಗದೆ ನೋಡದ ಹೆಂಗಗೆ ನನ್ ಮಗಳು ಸೂಪರ್ ಅದ ಅದ ಎತಿಗ ಆ ಬರ್ಲಾ ಅದು
ಹ್ಮ ಇದ್ರಾಗತ್ತು ಆಗ ಕೆಡಿಮಲ್ ಗಡ್ಡಿ ಸೀಮ ಪೋರಾಟ ಇದೆ ಹ
ಏನ್ ಗೊ ಯಾರಿಗ ಏನೇ ಒಳ್ಳೇದುಂಟ ಏನ್ ಗೊ ಯಾರಿಗ್ ಏನೇ ಒಳ್ಳೇದು ಮಾಡಿ ಕೊನೆಗೆ ಒಂದಿನ ಕೆಟ್ಟವ್ರು ಅನ್ನೋ ಪಟ್ಟ ಕೊಟ್ಟೆ ಕೊಡ್ತಾರೆ ಆರ ಜನಗುಕಿತ್ತುು ನನ್ನ ಮಾಡಲಿ
ಮ ಕಾಯತ ತ ಮ
ಬಚ್ಚಿಯೊಬ್ರು ಯಾವ್ದೇ ಸಿಚುವೇಷನ್ ಇದ್ರು ಬರಿ ಅನ್ರೆಡಿ ಮಾತ್ರ ಕಾ ಮಾಡ್ತಾರೆ ತುಂಬಾ ಜನಕ್ಕೆ ಗೊತ್ತಲ್ದೆ ಇಲ್ಬ ವಿಚಾರ ಏನು ನಮಸ್ಕಾರ ಮಾಡುವ ಅವೆಲ್ಲ ನಮ್ಗೆ ಅಭ್ಯಾಸ ಇಲ್ಲ ನಾನನ್ ಪರ್ಫೆಕ್ಟ್ ಆಗ ಕೆಲಸ ಮಾಡ್ತೇನೆ ಅವ್ರು ಕರೆಕ್ಟ್ ಆಗ ಸಂಬಳ ಕೊಡ್ಬೇಕು ಅದು ಬಿಟ್ಬಟ್ಟುಮ್ ಸುನೆ ನಮಸ್ಕಾರ ಮಾಡದು ಕೈ ಕಟ್ಕೊಂಡು ಬಾಡಿಗೆ ಮರ್ಯಾದೆ ಕೊಡೋದು ಅವೆಲ್ಲಾ ನಮ್ಗೆ ಇಷ್ಟ ಆಗೋದಿಲ್ಲ
ನಮಸ್ಕಾರ ಮೇಡಮ್ ಕುಟುಂಬದ ಸೇರ್ ಈ ಹುಡುಗ ಕೋಟಿಯ ಹಣ ತೊಂಡು ಒಂದು ಮುನ್ನೂರು ನಾನೂರು ಎಮ್ ಎಲ್ ರಸ ತಗಿರ ಮೊದಲು ಅದರಲ್ಲಿ ಫ್ರೆಂಡ್ಸ್ ತುಂಬಾ ಸತ್ರರಗ್ ಹೋಗಿರಿಲ್ಲ ಲಕ್ಷ ಚತ್ರಿ ಚಿ ಯಜ್ಮನ್ ಯಾರ ಹುಡುಗ ಗೊತ್ತಿಲ್ಲ ಚಿಕ್ಕ ಯಜ್ಮನ್ ಪೆಟ್ಟಿಗೆ ಗಂಟು ತಂದಿದ್ದಾನಲ್ಲಿ ಇ ಜುಲೈ ನಾಲ್ಕನೇ ತಾರಕು ಬಂದ್ಬಿಟ್ಟು ಅವತ್ತ್ರಿ ಎಂಟಂಟ ಯಾರ ಕೂಡ ಮಲ್ಕಕ್ಕೆ ಹೋಗ್ಬಡಿಪ್ಪ ಅಂದ್ರೆ ಅವತ್ತು ಜಗತ್ ಅತ್ಯಂತ ದೊಡ್ಡ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಲ್ಲಿ ಒಂದು ಸೇಲ್ ಬರ್ತಾ ಇದೆ ಇವತ್ತು ಫೈರ್ ಗೋಲ್ಡ್ ಈ ಮೂರು ವಿಷಯಗಳು ಬಗ್ಗೆ ನಿಮ್ಗೆ ಿಡಿಯ ಇಲ್ಲ ಅಂದ್ರೆ ದಯವಿಟ್ಟು
ಇಲ್ಲ ನೀ ನೀ
ಇಲ್ಲೇ ಇ ತ
ನ ಮಾಂಗಲ್ಯಂ ಮಾಂಗಲ್ಯ ಮಾಂಗಲ್ಯಂ ತಂತು ನಾನೇ
ಬೆಟ್ಟದ ಆಳಗಳಲ್ಲಿ ಅಪಾರವಾದ ಸಂಪತ್ತಿನ ಒಂದು ಹಳ್ಳಿ ಇತ್ತು ಕೆಲವೊ ಕೆಲ್ಸ ಯಾರ್ ಮಾಡ್ಬೇಕ ಹಲರ್ ಕರ್ನಾಟಕ ಏ ಏ
ಕಡಿಮೇ ಲೋನ್ ಇರ್ಬಾರಡ್ದಪ್ಪಾ ಊರಾಗ ಬಸ ಮನೆ ಮಾಡ್ಕೊಂಡು ಕೊಡ್ಕೊ ಇರ್ಬೋದು
ಹ
ಇಲ್ಲೇ ಉಳಿತದಮ್ಮಮ್ಮ ಹೊಡದ್ರ
ಕೇ ತುಂಬಕೊಂಡ ಬಂದಿದಿವ ಜನ ಬುಟ್ಟಿ ನೀ ಅಷ್ಟೇ ಬಕ್ಕ ಜಿಟ ಜಿಟಿ ತುಂಬಿಕೊಂಡ ಬಂದ ಸರಿ ಸರಿ
ಅಟ್ ಏ ನಾವು ದಿನ ಅದೇ ಎರಡ್ ಸಾವಿರ ಉಳ ಬಿಜಾಪುರ್ ಸಾವಿರ ಯ ಮೂರ್ ಸಾವಿರ ಆದದ ನೋಡಿುವ
ಜೆಪ ಕಟ್ಟೆ ಹೆಚ್ಚಗ್ಯದ ಯಾವನೇ ಎರಡು ವರ್ಷ ಆಕ್ಕೆ ಹೋಗುದಿಲ್ಲಗ ಹಾ ಮ್ ಏನ್ ಹೊಲ್ ಮನೆ ಮಾಡ್ಕೊಂಡ್ ಒಂದ್ ದಿವ ತಗರಿಗ್ರ ಮಾಡ್ಕೊಂಡದಂ ಅಡಿ ವಾರದ ಎಡ್ಡ ಬಾಳಿಗೆ ಬರ್ಲಿ ಮೂರೇ ಬಾಳಿಗೆ ಬರ್ಲಿ ನಡತದೆ
ರಿ ಹೊಲ್ದಾ ನಮ್ಗ
ಹಲೋ
ನೀ ಏನ್ ಕೊಡ್ತಂತ
ಮಾತಾಡ್ರೋಪ್ಪ
ಹ
ಇವ
ಹಲೋ ಹಲೋ ತಾತೋ ತೋ ತೋ ತಾ ತಾ ಹ
ತೆ ತೆ ತು ತು ತು ತಾ ಎಲ್ಲಂಟ್ರಬ ಹಲೋ ರ ಬಟ ಅಲೋ